ಹಲೋ
ತಿನಕ್ಕತಿ ಆಳ ಮಾತಾಡು ಅಲೋ
ಮೇಡಮ್ ರೆ ಎಲ್ಲಿಗೋಗಿದ್ರಿ
ಏ ನಾವು ಕಾಲೇಜಿಗ ಹೋಗಿದ್ವಿ
ಹೌದಾ
ಹ್ಮ್
ಹ್ಮ್ ನಿಮಿಗೆ ಹೋಮ್ವರ್ಕ್ ಏನು ಕೊಡಲ್ವಾ ಕಾಲೇಜಲ್ಲಿ
ಹಾ ಕೊಡ್ತಾರೆ
ಎಲ್ಲಾ ನೀವೇ ಬರೀತೀರಾ ಏನೋ ಫ್ರೆಂಡ್ಸ್ ಜೊತೆ ಬರಸ್ತೀರಾ
ಇಲ್ಲ ಇಲ್ಲ ನಾವೇ ಬರೀತೀವಿ
ನೀವೇ ಬರಿತೀರಾ ಅದನ್ನೆಲ್ಲ ಗೂಗಲ್ ಸರ್ಚ್ ಮಾಡಬೇಕು ಅಸೈನ್ಮೆಂಟ್ಸಾ ಹ ಆದ್ರ ನೋಡ್ಕೊಂಬ ಬರಿತೀರಾ ಏನ್ ನಿನ್ ಫ್ರೆಂಡ್ಸು ಮಾಡ್ತಾರಲ್ಲ ಅದ್ರಾಗೆ ಕಾಪಿ ಮಾಡ್ತೀರಾ ನೀವೇ ಬರಿತೀರಾ ಹ್ಮ್ ಕಾಲೇಜಿಗ ಡೈಲಿ ಹೋಗ್ತೀರಾ ಏನು ತಿಂಗಳಿಗೆ ಒಂದ್ಸಲ ಹೋಗ್ತೀರಾ
ಇಲ್ಲ ಇಲ್ಲಾ ಡೈಲಿ ಹೋಗತ್ತಿವಿ
ಡೈಲಿ ಹೋಗ್ತೀರಾ ನಿಮ್ಮ ಮಾಮ ಒಬ್ರಿದಾರಲ್ಲ ಅವ್ರು ತಿಂಗಳಿಗ ಒಂದ್ಸಲ ಹೋಗ್ತಾರಂತೆ
ಹಾ ಅವರ
ಹ
ಸೋಂಬೇರಿ ನಾ ಮತ್ತೆ ಈ ಎಕ್ಸಾಮ್ ಎಲ್ಲ ಹೆಂಗ ಬರಿತಾರೆ ಅಂತ
ಎಕ್ಸಾಮೂ ಕಾಫಿ ಚೀಟಿ ಒಡಿತರೆ
ಕಾಪಿ ಚಿಟ್ಟಿ ಹೊಡಿತರೆ
ಹ್ಮ್
ಹ್ಮ್ ಹೆಂಗ್ ಪಾಸ್ ಆಗ್ತಾರಪ್ಪಾ ಆರ್ ಸಬ್ಜೆಕ್ಟ್ ಇರುತ್ತಲ್ಲಾ ಆರ್ ತಿಂಗಳಿಗೆ ಆರ್ ಸಬ್ಜೆಕ್ಟ್ ಇ ಎಕ್ಸಾಮ್ ಬರಿಬೇಕ್ ಹೆಂಗ್ ಪಾಸ್ ಆಗ್ತಾರ ಏನ
ಹಾ ಅದಂತೂ ಗೊತ್ತ
ಹ್ಮ್ ಮತ್ತೆ ಹೊಲ್ದಲ್ಲೂ ಯಾವಾಗ್ಲೂ ಕೆಲ್ಸ ಮಾಡ್ತಿರ್ತಾರೆ ಹ್ಮ್ ಏನೇನ್ ಹಾಕಿದಿದ್ದಾರೆ ಅವರು ಹೊಲ್ದಲ್ಲಿ. ಹ್ಮ್ ಹ್ಮ್ ಹ್ಮ್ ಮತ್ತೆ ಇದು ಸೇವಂತ್ಕ. ಸೇವಂತ್ಕೇನು ಹಾಕಿದಾರಂತೆ. ಹಾ ಹ ಕಳೆಲ್ಲಾ ಅವ್ರೇ ತೆಗಿತಾರ ಏನ ಕೂಲಿ ಅವ್ರನ್ನ ಕರ್ಕೊತಾರ. ಹಾ ಹ್ಮ ನೋಡ್ರಿ ಪಾಪಾ ಕಾಲೇಜ್ಗೂ ಹೋಗ್ತಾರೆ ಹೊಲ್ದಾಗು ಕೆಲ್ಸ ಮಾಡ್ತಾರೆ. ಅಲಾ ನೀವ ಮನೆಗ್ ಏನೇನ್ ಕೆಲ್ಸ ಮಾಡ್ತೀರಾ.
ಪಾತೆ ತೊಳಿತೀವಿ ಕಸ ಹೊಡಿತೀವಿ ನೆಲ ವರ್ಸ್ತಿವಿ.
ಹ್ಮ
ಅಡಗೆ ಮಾಡ್ತೀವಿ. ಕಾಲೀಜಿಗೆ ಹೋಗ್ತವಿ.
ಹ್ಮ ಅಲ್ಲ ಇಷ್ಟೆಲ್ಲ ಮಾಡಡ್ತೀರಾ.
ಹ್ಮ
ಏ ನೀವು ಗ್ರೇಟ್ ಬಿಡ್ರಿ. ಏನೇನ್ ಅಡ್ಗೆ ಮಾಡಕ್ ಬರುತ್ ನಿಮಗೆ.
ನಮಗೆ ರೈಸ್ ಬಾತು. ಚಿತ್ರನಾ ಅವಲಕ್ಕಿ.
ಹಾ
ಮಂಡಕ್ಕಿ ಹಾಲ್ ಪಾಯಸ.
ಹಾಲ್ ಪಾಯಸ. ಹ್ಮ ಹಾಲಹಾಕ ಮಾಡದ. ಹಾ ನೋಡ್ರಿ ಎಷ್ಟೊಂದ್ ಅಡ್ಗೆ ಕಲ್ತಿದ್ದೀರಾ. ಮತ್ತೆ ಇದ್ರಲ್ಲಿ ಕಾಲೇಜಲ್ಲಿ ಗೇಮ್ಸ್ ಎಲ್ಲ ಆಡ್ಸಲ್ವಾ ನಿಮಗೆ. ಹೌದಾ ಏನೇನ್ ಗೇ ಆಡಿಸತೀರಾ.
ನಾವು ವಾಲಿಬಾಲ್ ಆಡಿಸ್ತೀವಿ.
ಹ್ಮ್
ಫುಟ್ಬಾಲ್ ಆಡಸ್ತೀನಿ.
ಅಬ್ಬ ಅಬ್ಬಾ ಹ್ಮ್.
ಇವೆಲ್ಲಾ ಆಡಿಸ್ತೀವಿ.
ಬಿಟ್ರಿ ಬಿಟ್ರಿ ಷಟ್ಲ್ ಕಾಕು.
ಅದೆಲ್ಲಾ ಆಡಸ್ತೀವಿ.
ಹಾ
ಕ್ರಿಕೆಟ್ ಆಡಸ್ತೀವಿ.
ಓ ಕ್ರಿಕೆಟ್ು ಆಡ್ತೀರಾ.
ಹ್ಮ್
ಏ ಬಿಡ್ ರೀ ಮತ್ತೆ. ಹ್ಮ ಮತ್ತೆ ರಾತ್ರಿಕ್ಕೆ ಊಟಕ್ಕೆ ಏನ್ ಮಾಡ್ತೀರಾ.
ಉಳಸೆಪ್ಪು ಅನ್ನ ಮುದ್ದೆ.
ಉಲ್ಷಪ್ಪು ಅನ್ನ ಮುದ್ದೆನಾ. ಹ್ಮ್ ನೀವು ಮಟನ್ ಏನೋ ಮಾಡಿದ್ರು ಅಂತೆ ನಿಮ್ ರಿಲೇೇಶನ್ಲ್. ಹಾ ನಿಮಗ್ ಕೊಟ್ಟಿಲ್ವಾ ಮತ್ತೆ ಹಾ ನೀವ ತಿನ್ನಲ್ವಾ ಮಟನ್ನು ಚಿಕನ್ನು ಫಿಶು ಎಲ್ಲಾ
ಹ
ಏನು ತಿನ್ನಲ್ವಾ ಹ ಹಂಗಾರೆ ನೀವು ನಾನ್ ವೆಜ್ಜ್ು ವೆಜ್ಜಾ ನಾನ್ವೆೆಜ್ಜಾ
ತಿನ್ ತರ
ನಾವವು ಎಲ್ಲಾ ತಿಂತೀವಿ್ಕೊಂಡ್ರಿ ಮೀನು ಚಿಕನ್ನುನ್ನು ಮಟನ್ನು
ತಿನ್ಬಾರ್ದು ಅಕೂ ಒಂದು ಜೀವತಾನೇ
ಅಯ್ಯೋ ಆಾಮ ಹಂಗಂತ ಹೋದ್ರೆ ನಾ ನಾಲ್ಗೆ ಕೇಳ್ಬೇಕಲ್ಲ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ
ಹ ಕಲ್ಗೆ ಕಟ್ ಮಾಡಿಬಿಡ್ಬೇಕು
ಗಟ್ಟ ಮಾಡಿ ಮಾತಾಡಕ್ ಬಂದಬೇಕಕ್ಲ್ಲ
ಬರ್ತೋಸಿರಾತು
ಹಾ
ನಮಗೇನ್ ಬರಿ ಆಗ್ಬದಲ್ವಾ ಬರುದ ತೋರ್ಸಿರ ಆತಪ್ಪ
ನೋ ನೀವ ನಾಲ್ಗೇನೆೇ ಕಟ್ ಮಾಡ್ಕೇಳ್ರಿ ಅಂತೀರಲ್ಲ ಹ್ಮ ಏನ್ ಮಾಡದ್ ಬಿಟ್ರಿ ಹ್ಮ್
ಹಾಗಿದಯಾ
ನಮ್ಮ್ ಮನೇಲ್ ಡಾಗ ಇತ್ತು ಒಂದ್ ಚಿರ್ತೆ ಬಂದ್ ತಿನ್ಬಿಡ್ತು ಹಕಂಡ್ರಿ ಎರಡ್ ಡಾರ್ಕ್ಸ್ ಹಾಕಿದ್ವಿ
ಹ್ಮ್
ಎರಡ್ನ ತಿಂದ್ಬಿಡ್ತು ಚಿರ್ತೆ ಅಲ್ಲೂ ಚಿರ್ತೆಗಳಿದಾವ
ಹ ಚಿರ್ತೆ ಇದ್ದಾವೆ ಚಿರ್ದಾ ಇದ್ದಾವೆ
ಹ್ಮ್
ಎಲ್ಲಾ ಇ
ಹ್ಮ್ ನಿಮ್ಮ್ ಮನೇಲಿ ಎಷ್ಟ ನ ಇದ್ದಾವೆ
ನಮ್ಮ ಮನೇೆಯಲ್ಲಿ ಎರಡು ಇದ್ದಾವೆ
ಹಾ
ಬೆೇಕು ಒಂದೀತಿ
ಹ್ಮ್ ನಾಯಿ ನಿಮ್ಮನೆೇ ನಾಲ್ಕ್ಕಿದ್ವಲ್ಲ
ಒಂದು ಚಿಂತೆ ಇಡ್ಕೊಂಡು ಹೋಗ್ಬಿಡ್ತು
ಹ್ಮ್ ಚಿಕ್ಕತ್ ನ ದೊಡ್ಡದ ನ
ಯ ಿ ಕುೂುದನಾ
ಹ್ಮ್ ಇವಾಗ ಎರಡ ಇರೋದು ನಾಯಿ ಹ್ಮ್ ಅದನ್ನಾದ್ರೂ ಚೆನ್ನಾಗ್ ನೋಡ್ಕಳ್ರಿ ಮತ್ತೆ ಅದನ್ನು ಚಿರ್ತೆ ಹಿಡ್ಕೊಂಡೋದ್ರ ಏನ್ ಮಾಡ್ತೀರಾ ನೀವ ಅದನ್ನ ಒಳಗೆ ಕಟ್ಬೇಕಪ್ಪಾ ಹೊರಗ್ ಬಿಟ್ರೆ ಮತ್ ಚಿಲ್ತೆ ಇಡ್ಕೊಂಡ್ ಹೋಗುತ್ತೆ ಹ್ಮ್ ಹಲೋ ಹಲೋ